ಓ ಆದಿತ್ಯ ಅವ್ರೇ ಏನ್ ಮಾಡ್ತಿದ್ದೀರಾ.
ಏನಿಲ್ಲ ಗುರು ನೀವೆ ಹೇಳ್ಬೇಕ್ ಗುರು.
ಹಾ ಆಯ್ತಾ ಟೀ ಅದು ಕುಡಿದ್ರಾ.
ಈಗ ಆಯ್ತು ಬ್ರೋ.
ಹ. ನಮ್ಮ ನೆಚ್ಚ ನಮ್ಮ ನೆಚ್ಚಿನ ಗೌಡ್ರು ಬಂದರು ನೋಡ್ರಿ.
ಹಾ ಗೌಡ್ರ ಗೌಡ್ರ ಈಗ ಬಾಳ ಇದ ಆಗ್ಯರ. ಗೌಂಡರು ಇದ ಆಗ್ಯಾರ. ಗೌಡ್ರ ಗೌಡ ಬಿಜಿ ಈ ಕೈ ಸಿಗಲ್ ಉಂಟ್ರ ಗೌಡ್ರರು.
ಗೌಡ್ರದ ಎಲ್ಲಾ ಬಿಜಿ ಆದ್ರಿ ಗೌಡ್ರದ ಬ್ಯಾರನ ಲೆಕ್ಕ ಆದ್ರಿ. ಗೌ ಗೌಡ್ರಿ ಏನ ಗೌಡ್ತಿ ಸಿಕ್ ಗೌಡ್ರಿಗ ಏನ ಗೌಡ್ತಿ ಸಿಕ್ಕಾಳ ಅಂತರಿ ನಮಗ ಮರ್ತೆೇ ಬಿಟ್ಟಾರಿ.
ಹಾ ರೀ. ಮತ್ ರಿ ನಿಮ್ಮ ರಿಬಕ್ಸ್ ಕಿವ ಕ ಸಾಲ್ವಾ ಮಾಡಕ್ ಬರ್ತ ಏನ್ರಿ.
ಕ್ಯೂಬ್ ಬರ್ತದ.
ಗೌಡರು ಮತ್ತೊಂದ್ ಯಾವ್ದ್ ಡೀಲ್ ಮಾಡ್ದ್ರ ನೋಡ್ರಿ.
ಮಾಡ್ಲಿ ಬಿಡ್ರಿ ನಾವ್ ತೆಲಿ ಕೆಡಸೋಲ್ರಿ ಗೌಡ್ ಗೌಡ್ನ ಮನ್ಷ್ಯ ಅಲ್ರರಿ ನಾವ ಬ್ರ ಮಾತಾಡ್ಸ
ಓ.
ಗೌಡ್ರಲ್ಲ ನಮ್ ಸಣ್ಣ ಮಾತ್ ಬಿಟ್ರಿ.
ಹೌದ್ರೀ ಗೌಡ್ರ ಎಲ್ಲಾ ಮಾತ್ ಬಿಡ್ತಾರೀ ಗೌಡ್ರಗ ಮತ್ತೆ ಗೌಡ್ ಸಿ ಸಿಕ್ಕ್ ಮ್ಯಾಕ್ ದೋಸ್ತ ದೋಸ್ತರಿಗೆಲ್ಲ ಮರ್ತ ಬಿಟ್ಟಾರಿ. ಅಬೋಬೋ ಗ ಅಡ್ಯಾಡಿ.
ನೋಡ್ರಿ ಆ ಶಬ್ದವ ಈಗ ಗೌಡ್ರ ನಿರ್ಲ ನಿರ್ಲಕ್ಷ್ಯ ಮಾತಾಡ್ತಾರ ನೋಡರಿ.
ನಿರ್ಲಕ್ಷ್ಯ ಮಾತಾಡ್ತಾರೀ ಅವ್ರರಿಗ್ ಏನ್ ಹೇಳಪ್ಲ ಇಲ್ಲ ಕೇಳಪ್ಲೇ ಇಲ್ಲ.
ನೋಡ್ರ ರೀ ಎ ಅಂದ್ರ ನಮ್ಗೆ ಇದ ಆಗ್ತರಿ ಮುಶ್ಕಿಲ್.
ಹೌದ ರೀ.
ಮತ್ತ ರಿ ಮತ್ ಏನ್ ನಡಶೇರಿ. ಹೌದೌದ ಕರೆ ರಿ ಅವ್ರ ಇದ ಅಂತನಿಂದ ದೂರ ಇರ್ಬಬೇಕ್ರಿ ನಾವ್ ಅಂದರೆ ಉ ಉದ್ಧಾರ ಆಗ್ತಾರ ಮನಷ್ಯ. ಎ ಇಂದು ಕನ್ನಡ ಎಂದರಾರಿ ಅವರು. ಅದ್ರಾಗ ಎಡಿಟರ್ ಬಾಳ ಡೇಂಜರ್ ನಮ್ ಎಡಿರ್
ಎ ಎಡಿಟರ್ಗೆ ಕೆ ನಮ್ಮ್ ನಂಬಲಾಕ ಹೋಗ್ಬಾರದ್ರೀ ಮನುಷ್ಯ ಕತ್ತಿಗೆ ಕೊಯ್ತನ್ರಿ ಬಗಲಾರದವ್ರಗೆ.
ಹಂಗೆ ರಿ ಮನುಷ. ಏನ್ ಮಾಡ್ತೀರ ಹೇಳ್ರಿ ಅವನಿಗೆ.
ಹ್ಮ್ ಬಗಲಾಗೆ ಇದ್ದ ಬಗಲಾರದ ಕುತ್ಲ ಕೊಯಾರರ್ಗ.
ಅದಕ್ಕೆ ಯಾರ ಇಲ್ಲಿ ಯಾರನ್ನು ನಂಬಾರ್ದ ನೋಡಿ.
ಹ್ಮ್.
ಲ್ಲರು ಯಾವಾಗ ಗವಂತರಿಸಿ ಯಾಗಿ ಮಾಡರೆ ಅದಕ್ಕೆ ನಮಲಡ್ದಷ್ಟೇ ಬನಲ್ಲ ಅವ್ರ ನಿಂತ ದೂರ್ ದೂರ್ ಇಡ್ಬಕ್ ಮನುಷ್ಯ
ದುಷ್ಟಿರ್ಕೊಂಡ್ ದೂರ್ ಇರ ಅಂತ ಹೇಳಿಲ್ರಿ ಮನ
ಹ್ಮ್
ಹ್ಮ್ ಅವ್ರನ್ನ ನಾವ್ ಹತ್ರ ಮಾಡ್ಕೊಳತ್ತರ ಮತ್ ನಮ್ದೇ ತಪ್ಪ ಆಗ್ತರಿ
ಹೌದ್ರಿ ಅದು ಮತ್ರಿ ನಿಮ ಊರಾಗ ಬೆಳಿ ಬೆಳೆ ಬೆಳಿ ಹೆಂಗದ್ರರಿ
ನಮ ನಮ ಊರಾಗ ನೋಡ್ರಿ ಪೂರ್ತಿ ರೈತರ ಲಾಸ್ಟ್ ಬಿಟ್ಟೈತ್ ನೋಡ್ರಿ ಆಯ್ತಾರ
ಹಬ ಹಾ
ನಮ್ಮ್ ಊರಾಗ ಪಾಪ ಗೌಡ್ರ ಹತ್ರ ಹೋಗಸಿಂದ ಸಾಲ ಆಾಗಿ ಎಲ್ಲಾ ಮಾಡಿ ಕೇಶಂದು ಬೀಜ ತಂದು ಬಿತ ರೀ ಮಳಿ ಇಲ್ಲಾ ಏನ್ ಇಲ್ಲ ರೀ ಹಮ ಆದ್ರ ಏನ್ ಮಾಡ್ಬೇಕ್ರೀ ರೈತರ ಆತ್ಮಹತ್ಯಮೆ ಮಾಡ್ಕ ಕುಂಂತಾರೀ
ಹಾ ನಡ್ಕೊಡದ್ರಿ ಈಗ
ಹ್ಮ್ ಬಹಳ ಕಷ್ಟದಾಗ ಐತ್ ನೋಡ್ರಿ ರೈತರ ಪರಿಸ್ಥಿತಿ
ಅವ್ರ ಅವ್ರ ಕಷ್ಟ ಯಾರತಿ ಕೊತಾರೆ ಎಲ್ಲರು ಅನ್ನ ಬಾಪ ಹೆಸರಿಗ ಅಂತಾರಲ್ಲ
ಹ್ಮ್ ಹೆಸರಿ ಗೀತೆ ರೈತರ ದೇಶದ ಬೆನ್ನಲ್ ಬಂತಾರೀ
ಯ್ದ ಹ
ಹ್ಮ್
ಇದು ಶಾಪ ಕೂಡ ಹೋಗರ ನ ಸಪ ಮಟ್ಟ ತಂದ ಹಲೋ ಆ ಹ ಆ ಹಲೋ ಅ ಹೋಗಿರಲ್ಲ ಅಂದ್ರೆ ಚಪ್ಪಗುಯ ಸಾ ಹಲೋ ಹಲೋ ಹಲೋ
ಬರ್ಸ ಅಲೋ
ಹಲೋ ಮಾತಾಡ್ರಿ ನಿಮ್ಮ ಕೇಳತ್ರಿ ಕೇಳತ್ ಅದೇ ರೀ ಇದು ಗುಡ್ಡಕ್ಕೆ ಹೋಗಿರಿ
ಗುಡ್ಡ ಹೋಗಿ ಬನ್ರಿ
ಸಾಾಪೂರ್ ಗೂಡ ಮ್ಯಲ್ರಿ ಗಾಡಿ ಹೋಗಲ್ ಗಾಡಿ ಹಯ್ಯಲ್
ಹಾ ಹೋಗಿದ್ದಿದೀ್ರರಿ
ಹಲೋ ಎಸಲ ಹೋಗ್ರಿ
ನಾವು ದೋಸ್ತರ ಜೊತೆ ಹೋಗಿದ್ದೇವ ನೋಡ್ರಿ ಹ್ಮ್
ಏ್ ಎ ಪದವ ಎಲ್ಲಂದ ಯಾವಾಗ ಸಲೋ ನೋಡ್ರಿ ಮನ್ ಹೋಗಿದೀ್ರ ನಾವ್ ನಮ್ ಗುಕರ್ ಬಂದಿ ಗುಲ್ರ್ಗ ಗುಲ್ಬರ್ಗನ್ ಬಂದಿವ್ರಿ
ಹ
ಅದೇ ಮನ್ ಮನ್ ನಮ್ ದೋಸ್ತ ಒಬರ್ಗತ್ರಿ
ಆರ್
ಗಾಡಿ ತೊಗಂಬಂದ್ರಿ ನಾಲ್ು ನಾಲ್ುೆ ಬ ಹಾಪ ಈ ಮರ ಹೌದಪ್ಪ ಹಂಗೆ ರೈಡ್ರ ರೈಡರ್ ಇದಂಗ್ರ ನವು ರೈ ರೈಡ್ ಹೋಗ್ತೀವಿಂಗಗೆ ಲಾಂಗ್ೈ ಎಡ್ರಸ್ ಹ
ಹ್ಮ್
ಹ್ಮ್
ಅದು ಗುಡ್ಡೊಮ್ಮೆ ಹೋಗ್ಬೇಕಾದ್ರರು ಗಾಡಿ ಏರಲ್ರರಿ ಬಾಳ
ಎ ಎರ್ಶಿವ್ರೀ ಎಲ್ಲ ಮೂರ್ಗಾರ ಎರ್ಶಿವ್ರೀ ಮೂರ್ ತಂದಿದ್ರ ನಮ್ಮ್ ದೋಸ್ ಸ ಒಂದ ಬಿ ಎಮ್ ಡಬ್ಲ್ಯೂ ರೀ ಒಂದ್ ಬಿ ಎಮ್ ಡಬ್ಲ್ಯೂ ರೀ ಒಂದು್ ಎನ್ಫೀಲ್ಡ್ರಿ ನೊನ್ಿ ಎನ್ನ ತು ಮುಂದಾರೆ ಬ್ರೇಕ್ಫಾಸ್ಟ್ ಹ ನಾವ್ ಹೊಂಟಿದ್ರ ಅವತ್ತ ಏ ಬಾ ನಾವು ರೈಡ್ ಇತ್ತು ಸಂಡೆ ಇತ್ರ ಹ್ ಇಲ್ ಮಂಡೆ ಇತ್ತನ್ರರಿ
ಹಾಂ ರೀ
ಏ ಮಂಡೇ ಎಸ್ಬೇರ್ ಸುಟ್ಟಿ ಅಲ್ರಿ ಅದಕ್ಕೆ ಏನ್ ಮಾಡಡ್ಯಾರ ಹ್ಮ್ ಇಲ್ಲದ ರಾಜೆ ಸಾಂಬಾರ್ ರೆ ಅಂತ ನೀವು ಬಿಟ್ಟಂಗ ಹತದ ತುಂಬ್ ರೈಡ್ ಆದದಾಗತ್ತ ಬ್ರೇಕ್ಫಾಸ್ಟ್ ರೆಡಿ ಬರ್ತವ ಬಂದರು
ಹಾ ರೀ
ಅರೆೇ ಇಲ್ಲಿ ಇದ್ರ ಇಲ್ಲಿ ಇದಾಗದಲ್ ಶುಭಮ್ ಆಗ್ಯದಲ್ ಇದ ಅದೇನೋ ಆದಲ್ರರಿ ಹೋಟೆಲ್ದಲ್ರಿ ಶುಗಂಭ ರ ಹೊಸ ೀ ಸ್ಟಾರ್ ಹಾ ಶುಭಾಶ್ರೀ ಶುಭಶ್ರೀ ಭಾರಿತ್ರು ಒಳಗೆ ಹೋಗಿದಂಬನ್ಸ್ ಗನ್ ಬರದ
ಹೌದ ರೀ
ನಾಷ್ಟಾನೇ ಒಂದ್ ಮಸ್ ಮಸಾಲೆ ಮಸಾಲ ತೊೊಂಡಿದೇವ್ರಿ ಮತ್ತ ತೊಂಡ್ರಿ ಡಿಪ್ಪ ಇದು ತೊೊಂಡಿದೇವ್ರಿ ಏನು ಒಡಾ ತ ಉಂಟಿದೇರಿ ಮತ್ತ ಆಯ್ತ್ರಿ ಏಳು ಏಳೂರ ಎಂಟ್ನೂರ ಐತ್ರಿ ಆತ್ರರ ಅಷ್ಟ ಚಲೋಯತ್ರಿ ಅ
ಒಬ್ಬ ಎಷ್ಟು ಜನ ಹೋಗಿದ್ದೀಿದ್ದಾರೆ
ಯಾಕಂದ್ರೆ ಅದು ಆರು ಜನೋಗಿದ್ದಿದೆ ಹತರಿ ಹ್ಮ ಬ ಇಲ್ಲಿ ಹೊರ ಹೋದ್ ಹೊರ ಹೋದ್ರೆ ನಾಕಕ್ನೂರ ಮುನ್ನೂರು ರೂಪಾಯ ರ ನಾಕಕ್ನೂರ ಐ್ನೂರ ಆಗ್ತ ರರಿ ಹೊರ ಹೋಗಗಲ ಏನ್ ಒಳ ಆಪಿಯನ್ಸ್ ಗಪಿಯನ್ಸ್ ಮತ್ತದು ಒಳ ಊಟ ಸರಿಯಾಗಿತ್ರಿ ಮತ್ತ ಅದು ಇದು ನೀರ್ ಕುಡತಿರಿ ನೋಡ್ರಿ ನೀ ಜಾ ಗಿಡಲ್ರರಿ ಅದ್ರಾಗ ಅವರು ಕ್ಯಾ ಕ್ಯಾರೆಟ ಹಿಂಗ್ ಹೊಸ ಹೊಸ ಇಟ್ಟಿರ ಮಿನರಲ್ ಟೈಪ್ ಇಟ್ಟಿರು ಅದ ಚಲೋ ಅದರಿ ಯಾಕಂತ ಕೇಳ್ದವ ನಾವು ಹ ಯಾಕಂತ ಕೇಳಿದ್ರಿ ಇದ್ರಂತ ಮಿನರಲ್ ನ್ಯಾಚುರಲ್ ಮಿನರಲ್ ಬರ್ತದೆಂತ ಗುಲ್ಬರ್ಗನ ಇಟ್ಟಿಲ್ರಂಗ ವ ರ ಎಸ್ ಸುಮ್ನಿರಿ ಒಂದು ಒಂದು ನೋಡಿಲ್ರಿ ನ ಬೆಂಗಳೂರಾಗ್ ನೋಡಿದ್ದೀನಿ ಅದ ರೈಸು ಅದ್ರೀ ಇಲ್ಲಿ ನೋಡಿಲ್ ಗುಲ್ಬರ್ಗಲ್ ನೋಡಿಲ್ ಇಲ್ಲಿ ಇಟ್ಟಿರೊದು
ಹ್ಮ್
ಮತ್ ರಿ
ಮತ್ತೆ ಇಂಥವೆಲ್ಲಾ ತೆಗಬೇಕ್ರೀ ಇಂಥ ಇಂಥ ಹೋಟೆಲ್ಗೊಳ್ ತೆಗಿಬೇಕ್ರೀ ನಮ್ಮ ಕರ್ನಾಟಕದಾಗ ಅಂದ್ರ ಸ್ವಲ್ಪ ಜನರು ಬದುಕೋದ ಆಯಸ ಹೆಚ್ಚಗ ಆಗ್ತದ ರೀ
ಹ್ಮ್ ಆಯಸತ್ತ ಇಲ್ಲ ಇದ್ದಷ್ಟು ದಿನ ಆರೋಗ್ಯ ಬಕ ಇರಬೇಕು
ಈಗ ನೋಡ್ರಿ ಎಲ್ಲರೂ ಎಷ್ಟು ವಯಸ್ಸು ಎಷ್ಟ್ ಎಷ್ಟೊ ವಯಸ್ಸಿಗೆ ಸೈಲತ್ತರಿ
ಹ್ಮ್ ಏನು ಅದು ಎದಕಾಲ ಈಗಪ್ಪ ಎಲ್ಲ
ಹತ್ತರಿಂದ ತೊಂಬತ್ತ ವಯಸ್ಥಾನ ಬದಕ್ತಿರಿ ಈಗ ನೋಡ್ರಿ ಇಲ್ರಿ ಈಗ ಏನು ಏನ್ ಹೇಳೋದಿಲ್ಲ ಏನ ಇಲ್ರಿ
ಅದ ಯಾಕಂತಂದ್ರ ಹೇಳ್ತೀನಿ ಕೇಳ್ರಿ ತಲೆಯಾಗ ಅವಾಗ ಆಯಿ ಮುತ್ತ್ಯ ಬಾಯಿ ಮೊತ್ತ ಹೊಲ್ಕೂತೀನಿ ಆಯ್ ಇನ್ ಎನ್ ಕೆಲ್ಸ ಇರ್ತಲ್ರಿ ಅವ್ ಮುತ್ಯಗ ಅಡಗೆ ಮಾಡೋದ್ ದೊಡ್ ಕೆಲ್ಸ ಐತಿ ದೊಡ್ಡ ಕೆಲಸ ಇದ ಬುತ್ತಿ ಮಾಡೋದೆ
ಹಾ ರೀ
ಆರೋಗ್ಯ ಹಸಿ ಇದು ರೊಟ್ಟಿ ಮಾಡ್ತೇವ ಹಂಚಿ ಇಟ್ ಮೇಳ ಮುಂಜಾನೆ ಏಳುಕ್ಕೆರಿ
ಹ
ಏಳಕ್ಕ ಆರಕ್ಕ ಅಂದ್ರೆ ಆರಕ್ಕ ಊಟ ಮಾಡಿ ಕಳಸ್ತಾರೀ ಯಾವತ್ತು ಗಂಡಗ ಮತ್ ಸಂಜೀಗಿ ಮತ್ ಮಧ್ಯಾಹ್ನಕೂ ಕಟ್ಕೊಂಡ್ ಹೋಗ್ತಾರ ಹಂಗೆ ಅದ್ರ ಸಂಗಟೆ ಮುಂಜಾನೆ ಕಟ್ಕೊಂಡು ಹೋಗಿ ಸಂಜತಾನ ದುಡಿತಾನ ಸಂಜತನ ದುಡ್ದು ಊಟ ಮಾಡ್ತಾನ ಮತ್ತ ಮಟ್ಟ ಮಧ್ಯಾಹ್ನ ಊಟ ಮಾಡಿ ಮಜ್ಜಿಗ್ ಗಿಜಿಗ್ ಕೊಡ್ದು ಒಂದ್ ತಾಸ್ ಕೂತ್ಕೊಂಡಿ
ಕೆಲ್ಸ ಮಾಡ್ತನ್ರಿ ಐದಾರಕ್ ಬರ್ತನ್ರೀ ಅವಾಗ ಐದಾರಕ್ ಹ್ಮ್ ಐದಾರಕ್ ಬಂದು ಎತ್ಗಳ ಕಟ್ಟಿ ಕೈಕಾಯ ಮಾರಿ ಕುತ್ಕೊಂಡು ಇತ ಚಾ ಕುಡುದು ಕಟ್ಟಿ ಕೋತಾರ ಮುುತ್ತದವರು ಎಲ್ಲಾ ಕೊಡ್ಲಕ್ಕ ಅವಾಗ ನಾವ್ ಆಯ ಕೆಲ್ಸ ಏನ ಇರ್ತಿದರು ಅಡಗೆ ಮಾಡೋದು ಗಂಡನ್ ನೋಡ್ಕೊಳ್ಳೋದು ದೊಡ್ ಕೆಲ್ಸ ಇರ್ತಿ ಬಟ್ಟಿ ವಗ್ಯದು ಒಣಗ ಮಾಡೋದು ಮತ್ತ ಇದು ಮತ್ ವಲಿ ಮೇಲ್ ಮಾಡೊರು ಅವೆಲ್ಲ ಅವಾಗೆಲ್ಲಾ ಬಾಳ್ ಅಡಗಿ ಮಾಡಕ್ಕ ಬಾಳ ಟೈಮ್ ಹೋಗ್ತಿತ್ತು
ಹ್ಮ
ಹ ಇದು ಒಲೆ ಮ್ಯಲ್ ಮಾಡ್ರ ಇ ಇದು ಚಲೋ ಇರ್ತರಿ ಅ ಅನ್ನ ಊಟಾ ಅಡಿಗೆ
ಹೌದ್ರಿ ಅವಾಗ ವಲ್ಲಿ ಮ್ಯಾಗ ಮಾಡಿದ್ ರೊಟ್ಟಿ ಏನ್ ಟೇಸ್ಟ್ ಇರ್ತಿತ್ತು ಊಟದ ಈಗವೆಲ್ಲಾ ಗ್ಯಾಸವ್ ಬಂದ್ ಬಿಟ್ಟದ್ರೆ ಅದ ಮ್ಯಾಗ ಅಡಗೆ ಏನ್ ಸರಿಯಾಗ ಆಗಲ್ ರಿ
ಯಾವ ಅಗಲ್ರಿ ಮತ್ತದ್ರಾಗ ಚಪಾತಿ ಯಾವಾಗ್ರ ಹ ಹುಣ್ಣಿಮೆಗೊಮ್ಮೆ ಅಮವಾಸೆಗೊಮ್ಮೆ ಚಪಾತಿ ಮಾಡ್ತೀವ್ರಿ ಹುಣ್ಣಿಮೆಗೊಮ್ಮೆ ಅಮಾವಾಸ್ಯೆಗೊಮ್ಮೆ ಚಪಾತಿ ರೀ
ದಿನ ಬೆಳಗ್ಗೆ ನಾಷ್ಟ ಗಿಷ್ಟ ಏನ ಇಲ್ರಿ ಸೀದಾ ರೊಟ್ಟಿ ಪನ್ ಪಲ್ಯ ರಿ ಸೀದಾ
ಹ್ಮ್ ಹಂಗಾದ್ರೆ ಅದಕ್ಕೆ ಅವಗ್ದು
ಚ ಉಪ್ಪಿಟ್ಟಂತ ಅವ್ಲಕ್ಕಿ ಅಂತ ಮಾಡ್ತಾರ ನಂಬಲಿ ಬಳ ಏನ ಇಲ್ಲ ಸೀದಾ ಡೈರೆಕ್ಟ್ ರೊಟ್ಟಿನರಿ
ಅದನ್ನ ನಮ್ಮ ಮಾಯಿ ಊರಿಗೆಗ್ ಹೋಗಿ ಹಬ್ಬಕ್ ಹೋದೆವ ಅಂತ ತಿ ಏ ಹಬ್ಬೋದೆ ಮಾಡ್ರೆ ಹಂದ ಮುಂಜಾನೆ ರೊಟ್ಟಿ ಬಳಿ ಬ್ಯಾಳಿ ಮಾಡ್ತಾರೆ. ಕಟಿ ಬ್ಯಾಳೆ ರಿ ನಮ್ಮಲ್ಲಿ ಫಿಕ್ಸ್.
ಹ ನಂಬಲ್ಲಿ ನೋಡಿ ಗಟ್ಟಿ ಬಾಳಿ ಪಿಕ್ಸ್ ರೀ ಗಟ್ಟಿ ಬಾಳಿ.
ಹ್ಮ್ ಚಿತ್ತಾಪುರ್ ತಾಲ್ಲೂಕ್ ಕೂಡ ಅದೇ ಅಲ್ರಿ ಮಾತ ನಮ್ಮ್ ನಾಯಿ ಅದೇ ಮಾಡ್ತಾರೆ.
ಹ್ಮ ಅವಾಗ ಅಜ್ಜಿದವ್ರು ಭಾರಿ ಮಾಡ್ತ. ರಿ ಅಡ್ಗಿ ಅವ್ರ್ದ ಕೈ. ಹ್ಮ ಕೈ ಗುಣ ಬಾರಿ ಇರ್ತರಿ ಅಡಗೆ ಮಾಡ್ರ.
ಹ್ಮ.
ಹ್ಮ ನಮ್ಮ ಅಜ್ಜಿ ಚಿಕನ್ ಮಾಡ್ತಿರಿ ಹೆಂಗ ಮಾಡ್ತಿರಿ. ಚಿಕ್ಕನ್ ರಾಗಿ ಮುದ್ದೆ ತಿಂದ್ರು ನೌನ ಬಾರಿ ನೋಡ್ರಿ.
ಆಯ್ತು ತಗೋ ರೀ.
ಹ್ಮ್.
ಅಂದ್ರೆ ನಿಮ್ಮ ಅಜ್ಜಿ ಕೈ ರುಚಿ ತಿಂದ ಬಿಳದಿರಿ ನೀವು.
ಹ್ಮ್ ನಮ್ಮ ಅಜ್ಜದೇ ಕೈ ರುಚಿ ನೋಡ್ರರಿ ನಮ್ದ.
ಹ್ಮ್ ಅಂದ್ರ. ಈಗ ನಿಶ್ ಈಗ ಏಟ ಅಂದ್ರೆ ಆಟ ಮಾಡ ರುಚಿ ರುಚಿ ಮಾಡ ಉಣ. ಎಷ್ಟ್ ತಿಂದ್ರು ಸ್ವಲ್ಪ ತಿಂದ್ರರು ಆರೋಗ್ಯ ಇರ್ತಿತ್ರು. ಆರೋಗ್ಯವಾಗಿರ್ತರಿ ಹ್ಮ್ ಏನ್ ಸಿಗ್ತರಿ.
ಹೋಗನ್ ಕೈ ಗುಣನೇ ಬಾರಿ ಇತ್ರಿ.
ಅಂದ್ರ ಅವಾಗ ಈಗ ಮಾಡ್ತಾರೀ ಮಮ್ಮಿದವ್ರ ಮಾಡಲ್ ಅಂತಿಲ್ರಿ ಅಂದ್ರ ಅವಗನಂಗ್ ಆಗಲ್ರಿ.
ಆಗಲ್ ರಿ. ಅಷ್ಟ್ ಸರಿತವ್ರರಿ ಮತ್ ಹಾಚ್ಚತ್ತನಿ ಆಮ್ಯಾಗೆ ನಾ ಭೀ ಸ್ವಲ್ಪ್ ಕಲ್ವರೆಗ ಹೋಗ್ ಬರ್ತೀನಿ.
ಹೌದ ತಗೋ ಆಯ್ತು.
ಹಾಂ.
ಏ.